ಹ
ಹಲೋ
ಹಲೋ
ಏಮ ಮಾಡಡ್ತಾ ಇದ್ದೀರಾ ಮೇಡಮ್
ಏನ್ ಮಾಡೋಣ ಮೇಡಮ್ ರೈಸ್ ಮಾಡ್ತಾ ಇದ್ವಿ ಊಟಕ್ಕೆ
ಊಟಕ್ಕೆ ಆಲೆ ಮೂರು ಗಂಟೆ ಆಗ್ತಾ ಇತ್ತು ಮತ್ತೆ ಇನ್ನ ಈಗ ಊಟಕ್ಕೆ ಅನ್ನ ಮಾಡ್ತಾ ಇದ್ದೀರಾ
ಇದ್ದಿದ್ದೆಲ್ಲಾ ಎಲ್ಲಾರೂ ತನ್ ಖಾಲಿ ಮಾಡಿದಿದ್ದಾರೆ ನಮಗ್ ಬ್ಯಾಲೆನ್ಸ್ ಇತ್ತು ಹಂಗಾಗಿ
ಓ ನೀವು ಲಾಸ್ಟ್
ಹ್ಮ್
ಓ ಮನೇಲಿ ಸೊಸೆ ಏನೋ ಜವಾಬ್ದಾರಿ ಲಾಸ್ಟ್ ಅಲ್ಲಿ ಊಟ ಮಾಡ್ಬೇಕು
ಇವಾಗೆಲ್ಲಾ ಫ್ಯಾಮಿಲೀಸ್ ಎಲ್ಲಾ ಇವಾಗ ಜಾಸ್ತಿ ಬಂದಿದ್ರು ರಿಲಷ ಶಕ್ಷನ್ಸ ಅದ ಹಂಗಾಗಿ
ಹಾ ಮನಗ್ ನೆಂಟ್ರ ಎಲ್ಲ ಬಂದಿದ್ರೆ ಏನ್ ಮೇಡಮ್ ಇನಾರ ಹಬ್ಬ ಫಂಕ್ಷನ್ ಇತ್ತ ಮೇಡಮ್ ನೆ
ಫಂಕ್ಷನ್ ಏನಿಲ್ಲ ಒಂದ್ ಎರಡ್ ಮೂರ್ ಮಾವನ್ ಗಿಡದಲ್ಲಿ ಮಾವನಣ್ಣ ಇಳಿಸತಾ ಇದ್ರು ಹಂಗಾಗ ಬಂದಿದ್ರು
ಊದಾ ಹಂಗಾರ ಒಳ್ಳೆ ಮಾನ್ ತಿ ರೀವ ತಮ
ಪಕ್ಕಾ ಬಟ್ಟೆ ತಿಂದಿದೀವಿ ವರ್ಷ ಅಂತವಾ ಫಸ್ಟ್ ಒಂದ್ ಗಿಡದಲ್ಲಿ ಕ ಇತ್ತಿದ್ವಿ ಅವ ಒಂದ್ ಇನ್ನೂರ್ ಮುನ್ನೂರ ಇದ್ವು
ಹಾ
ಇವಾಗ ಒಂದ್ ಇನ್ನೂರ್ ಮುನ್ನೂರ್ ಕಿತ್ತಿದ್ದಾರೆ
ಹಾ ಮತ್ ನಮ್ಗೆ ಮೇಡಮ್ ನಮ್ಗೆ ಏನ್ ಕಳ್ಸ್ಕೊಡ್ಲಿಲ್ಲ ನಮ್ಗೂ ಒಂದಚೂರು ಹೇಳ್ರಿ ಮೇಡಮ್ ನಾವು ಬತ್ತೀವಿ
ಆಯ್ತು ಮೇಡಮ್ ಹೇಳೋಣ ಸಿಗಿರಂತೆ
ಹ್ಮ್
ಮತ್ತೆ ಏನ್ ಸಮಾಚಾರ ಮೇಡಮ್
ಹೇಳ್ಬೇಕು ಮೇಡಮ್ ಏನ್ ಸಾಂಬಾರು ಏನ್ ಅಡ್ಗೆ ಮಾಡಿದ್ದೀರಾ
ಬೆಳಿಗ್ಗೆ ನುಗ್ಗೆಕಾಯಿ ಸೊ ಸೊಪ್ಪಿನ ಸಾಂಬಾರು
ಹಓ ಬೆಳಿಗ್ಗೆ
ಹ್ಮ್ ಬೆಳಿಗ್ಗೆ
ಹ್ಮ್ ಓ ಅಡ್ಗೆ ಮಾಡ್ಬಿಟ್ಟಿದ್ದೀರಿ ಇವತ್ತು ತಿಂಡಿ ಮಾಡಿಲ್ವಾ
ಹಾ ಎಲ್ಲ ಯಾರ ಜಾಸ್ತಿ ಟೂ ಡೇಸ್ಂದ ತ್ರೀ ಡೇಸ್ ಒಂದ್ಸರಿ ನಾವು ಬೆಳಗ್ಗೆ ಬೆಳಿಗ್ ಉದ್ದು ಮಾಡ್ಬಿಡ್ತೀವಿ
ಹ ಎರಡ್ ದಿನದ ಮೂರ್ ದಿನಕ್ ಒಂದ್ಸತಿ ಮುದ್ದೆ ಜಾಸ್ತಿ ಹಂಗಾರೆ
ಹಾ ಯಾಕೆಂದ್ರೆ ತಿಂಡಿ ಐಟಮು ಕಮ್ಮಿ ರೈಸ್ ಐಟ್ ತಿಂದಿದ್ದೀನಿ ನೆನೆಲ್ಲ ಫುಲ್ ರೈಸ್ ಐಟಮ್ ತಿ ಬಂದಿರ್ತಾರೆ ಅಂದ್ರೆ ನಾಳೆ ಮುದ್ದೆ ಮಾಡ್ಬೇಕನಾರ ರೋಟಿ ಮಾಡ್ಬೇಕಕ್ ನಮ್ಮ್ ಅ್ ನಮ್ಮ್ ಮನೆಗಳಲ್ಲಿ ಯಾರು ರೈಸ್ ಐಟಮ್ ತಿನ್ನಲ್ಲ ಜಾಸ್ತಿ
ಹ್ಮ್ ನವು ಇಲ್ಲ ಬಿಡಿ ಮೇಡಮ್ ಮುದ್ದೆ ರೊಟ್ಟಿ ಚಪಾತಿ ಇವೆ ಆರೋಗ್ಯ ಕುಳ್ಳೇದು
ಹೌದು ಹಂಗಾಗ ಸ್ವಲ್ಪ ನಾವು ಕೆಲ್ಸ ಮಾಡಕ್ಕೆ ಮುಂದಕ್ ಬೇಕಲ್ಲ ಎನರ್ಜಿ ಈಗ್ಲಿಂದನ
ಶಕ್ತಿ ಬೇಕಲ್ಲ ಮೇಡಮ್ ನಾವು ಈಗಿನ ಫುಡ್ಗಳಲ್ಲಿ ನಾವು ಆರೋಗ್ಯಗಳನ್ನ ಕಾಪಾಡ್ಕೊಂಡಲಿಲ್ಲ ಅಂದ್ರೆ ನಿಮ್ ಮನೆಗ್ ಯೋಚನೆ ಮಾಡೋದನ್ನು ಸಹ ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಮುದ್ದೆ ರೊಟ್ಟಿ ಚಪಾತಿ ಗೋಧಿ ಮುದ್ದೆ
ಜಾಸ್ತಿ ನಮ್ಮ್ ಮನೆಯಲ್ಲಿ ಮೆಂಂತೆ ಮುದ್ದೆ ಇವೇ ಜಾಸ್ತಿ ಓಡೋದು ರೈಸ್ ಐಟಮೇ ಕಮ್ಮಿ ರೈಸ್ ಮಾಡ್ ಅಂದ್ರೆ ನೈಟ್ ಅಲ್ಲೇ ಏನಾದ್ರು ತಿಂಡಿ ಮಾಡ್ಬೇಕಷ್ಟೇ ನಮ್ಮ ಮನೇೆಯಲ್ಲಿ ಇನ್ ಯಾರುಡೇವತ್ತಲ್ಲ ತಿನ್ನೋದೇ ಇಲ್ಲ
ಬೆಳಿಗಿಂದ ಸಂಜೆ ತಕ
ರತ್ರಿ ಇತ್ತು ತಿಂಡಿ ಮಾಡ್ಕೊತೀರಾ ಚಿತ್ರಾನ್ನ ಪಲಾವ್ ಅಂತ
ಚಿತ್ರಾನ್ನ ಪಲಾವು ಆ ಉಪ್ಪಿಟ್ಟು ಇವೆಲ್ಲ ನೈಟ ಅಲ್ಲಿ ಡೇ ನೋಡೋರೆ ಬೆಳಗ್ಗೆ ವತ್ತ ತಿಂದ್ರೆ ನೀರ್ ಜಾಸ್ತಿ ಕುಡಸುತ್ತೆ ಅಂತ ಎಲ್ಲಾ ತಿಥಿಂಕ್ ಮಾಡಿದಿದ್ದಾರೆ ಎಲ್ಲ
ಹ್ಮ ಪರವಾಗಿಲ್ಲ ಪರವಾಗಿಲ್ಲ ಒಳ್ಳೆ ಇದು ಮೇಡಮ್ ಅದು ಒಳ್ಳೆ ಆಲೋಚನೆ
ಹ್ಮ್
ಹ್ಮ್ ಮತ್ತೆ ಮಗಳ್ ಏನ್ ಮಾಡ್ತಾ ಇದಾರೆ ಮೇಡಮ್
ಪಾಪು ಇವತ್ತು ಹೊರಗಡೆ ಹೋಗಿದ್ದಾಳೆ ಫ್ಯಾಮಿಲಿ ಬಂದಿದ್ರಲ್ಲ ಅವ್ರ ಜೊತೆ ಹೋಗಿದ್ದಾಳೆ.
ಓ ಹೌದಾ
ಅವ್ರ ಪಾಪುನು ಬಂದತ್ತಿ ಮನೆಗೆ ಹಂಗಾಗಿ ಅವ್ರ ಜೊತೆ ಹೋದ್ಲು
ಹ್ಮ್
ಏನ್ ಮಾಡುದ್ರು ಹ್ಮ್ ಇರಲ್ಲ ಅಂತ ಹೇಳದ್ಲು ವಿಷದಾಗ ಅವ್ರ ಜೊತೆ ಆಟ ಆಡಿ ಇಡ್ದಾಳಲ್ಲ
ಹಾ ಬೆಳಿಗ್ಗೆಯಿಂದ ನೆಂಟರು ಎಲ್ಲಾ ಬಂದಿದ್ದಾರೆ ಅವ್ರ ಜೊತೆ ಇದ್ದಾರೆ ಮಕ್ಕಳು ಜೊತೆ ಇದ್ದ್ ದ್ದಾರೆ
ಹ್ಮ್
ಇವಾಗ ಅವರು ಹೋದ್ರೆ ಇವರು ಬೇಜಾರಾಗುತ್ತೆ ಅಂತ. ಹೌ
ಮತ್ತೆ ಏನ್ ಮಾಡ್ತಿದಿದ್ದಾರೆ ನಿಮ್ ಪಾಪು.
ನಮ್ ಪಾಪು ಅವರು ನಿದ್ದೆ ಟೈಮ್ ಮೇಡಮ್ ಇವಾಗ ಅವರು ಆರಾಮಾ ಅಂಗನವಾಡಿಗೆ ಹೋಗಿದ್ರು.
ಹ್ಮ್
ಬೆಳಿಗ್ಗೆನೆ ಎದ್ದು ಸ್ನಾನ ಊಟ ತಿಂಡಿ ಅಂತ ಎಲ್ಲಾ ಮುಗಿಸಕೊಂಡು.
ಹ್ಮ್
ಅವ್ರ ಅಣ್ಣಾರು ಇದ್ರು ಇವತ್ ಆಟಾಡಕ್ಕೆ ಅವರು ಜೊತೆ ಎಲ್ಲಾ ಆಟ ಆಟ್ಕೊಂಡು ಅಂಗನವಾಡಿಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ ಮುಂಚೆ ಮುಂಚೆ ಅಂದ್ರೆ ಒಂದ್ ಸ್ವಲ್ಪ ದಿನ ಊರಿಗೆ ಹೋಗ್ ಬಂದಿದ್ರು. ಆವಾಗ ಅಂಗನವಾಡಿಗೆ ಹೋಗೋಕೆ ಬೇಜಾರಾಗದು. ಈಗ ಏನಿಲ್ಲ ಮೇಡಮ್ ಆರಾಮ ಖುಷಿಯಾಗಿ ರೆಡಿ ಆಗಿ ಹೋತ್ತಾರೆ ಖುಷಿಯ್ ತ್ತಾರೆ ನಮಗು ಒಂದ್ ಸ್ವಲ್ಪ ರೆಸ್ಟ್ ತಗೋ ಅಂತ ಬಿಟ್ಟ್ ಹೋಗ್ತರ್ ಮನೇಲಿ ಯಾವಾಗ್ಲೂ ನಾನೆ ನೋಡ್ಕೊಂಡ್ ಕುತ್ಕೊ ಹ್ಮ್
ಎಲ್ಲಾರಿಗೂ ಇದ್ದಿದ್ದೆ ಕೆಲಸ ಜವಾಬ್ದಾರಿ ಜಾಸ್ತಿ ಇರ್ಬೇಕು.
ಹೌದ್
ಬಸಿ ಇರೋರ್ಗಿರೋ ವ್ಯಾಲ್ಯವೂ ಫ್ರೀ ಆಗಿದ್ದೋರಿಗೆ ಯಾವತ್ತೂ ಇರಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ನಮಸ್ ಹಂಗೆ ರೆಸ್ಟ್ ತಗಳಮ್ಮ ಫ್ರೀ ಆಗಿ ನಾನ್ ಇಲ್ದಾಲೆ ಅನ್ಬಿಟ್ಟು ಖುಷಿಯಾಗಿ ಹೋಗ್ತ ಅವ್ರ ಅಂಗನವಾಡಿಗೆ
ಹೋಗ್ಲಿ ಹೋಗ್ಲಿ
ಹ್ಮ್
ಹಂಗ ಹೋದ್ರೆ ನಮ್ಗೂ ಒಂತರ ಖುಷಿ ಕಳ್ಸ್ಕೊಡಕೆ
ಹೌದು ತ್ತಾರೆ ಆರಾಮಾಗಿ ಫ್ರೆಂಡ್ಸ್ ಹೂ ಅವರು ಮಿಸ್ಸ್ಗೆ ಹೇಳ್ ಬಂದ್ ನಾನು ನಾಳೆ ಬರಲ್ಲ ಅಂಗನವಾಡಿಗೆ ನಂಗೆ ರಜೆ ಬೇಕ್. ಕು ಅಂತ ಭಾನುವಾರ ಅಲ್ವಾ ನಾಳೆ
ನಾಳೆ ಮಾಮೂಲಿ ಕೊಟ್ಟೆ ಕೊಡ್ತಾರಲ್ಲಾ
ನಾಳೆ ರಜಾ ಅಂದಿದ್ಕೆ ನಾನು ಮಿಸ್ ನಾಳೆ ಬರಲ್ಲ ನಾನು ರಜಾ ಅಂತ ಇವ್ರು ಹೇಳ್ ಬಂದಿರೋದ ಅವ್ರಿಗೆ
ಓ ಟೀಚರ್ ಗೆ ಇವರು ಟೀಚರು
ಹ್ಮ ಹ
ಟೀಚರ್ಗೆ ವಾರ ನೆನಪಿಸ್ತಾ ಇದ್ದಾರೆ ಅನಿ ಹಂಗಾರೆ ಇವ್ರು ಹ್ಮ್ ಒಳ್ಳೆ ಬೆಸ್ಟ್ ಮಗಳು ನಿಮಗೆ
ಹ ಹ ಹ ಹೌದು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀರಾ
ಇರ್ಲಿ ಇರ್ಲಿ ಮುಂದಕ್ಕೆ ನಮಗೂ ಕೊಡ್ಬೇಕದಂತ ನಮ್ಮದೆಲ್ಲ ಬೇರೆಯವರು ಅವ್ರ ಕೈಲಿ ಆಗಲ್ಲ ಇಳ್ಕಕ ಅಂತ ಹೇಳಿ ನಮ್ಮನ್ ಕರ್ದಿದ್ರು
ಹಂಗಾಗಿ ನಾವು ಅಷ್ಟಕ್ಕಿತ್ಕೊಂಡು ಅವ್ರಗ ಸುಮ್ನೆ ಚೆಲ್ಲಾಡ ಹೋಗ್ತೇವೆ ಅಂತ ಹೇಳಿ ಕೇಳ್ಸ್ಕೊಂಡರು
ಹೌದಾ ಇಲ್ಲ ಬಿಡಿ ಮೇಡಂ ಮರದಲ್ಲಿ ಬಿಟ್ಟು ಆಳಾಗೋದ್ಕಿಂತ ಹ್ಮ್ ಈವ ಅವರು
ಹಂಗಾಗಿ ಮೂರ್ ಫ್ಯಾಮಿಲಿಗೆ
ಹಾ ಹೌದು
ಕಂಡ್ವಿ ನಮ್ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಫ್ಯಾಮಿಲಿ
ಹಾ
ಮತ್ತೆ ಅವ್ರ ಫ್ಯಾಮಿಲಿ ಅ ಅಷ್ಟು ಹಂಚ್ಕಂಡ್ವಿ
ಹಾ ಪರ್ವಾಗಿಲ್ಲ ಅಷ್ಟ ಅಷ್ಟೇ ಮೇಡಂ ಹಳ್ಳಿ ಜೀವನ ಅಂದ್ರೆ ನೋಡಿ ಹಂಚ್ಕೊಂಡು ತಿನ್ನೋದ್ರಲ್ಲಿ ಇರೋಷ್ಟು ಖುಷಿ ಇನ್ಯದ್ರಲ್ಲೂ ಇರಲ್ಲ ಬಿಡಿ
ಹಂಗಾಗಿನೆ ಅದಕ್ಕೆ ಹಂಚ್ಕೊಂಡ್ ತಿನ್ನೋದೆಲ್ಲ
ಹ್ಮ್
ಅದಕ್ಕೆ ಒಂದನ್ಸತಿ ಸಿಟಿ ಲೈಫ್ ಬೇಡವೇ ಬೇಡ ಅನ್ಸತಿ
ಹೌದು ಮೇಡಂ ಏನ್ಂತಕ್ ಮೇಡಮ್ ಬೆಂಗಳೂರು ಅಲ್ಲಿ ಇಲ್ಲಿ ಇಂತ ಜನ ದುಡ್ಡ ನಿಂದೆ ಓಡ್ತಾರೆ ಮನುಷ್ಯರಿಗೆ ಮನುಷ್ಯರು ಪ್ರೀತಿಗೆ ಹೌದು ಅದೆಲ್ಲ ಕಾಣಲ್ಲ ಮೇಡಮ್ ಜನಗಳಿಗೆ
ಆದಂದ್ರೆ ಇಲ್ಲಿ ಎಷ್ಟೋ ತರ ಕೆಲಸ ಒಳ್ಳೆ ವೆದರ್ ಫೀಲ್ ಮಾಡ್ತಾರೆ ಸಗಣಿ ಬಚ್ಚದ್ರಿಂದ ಅದೆಲ್ಲ ಒಳ್ಳೇದ ಅದು ಬಾಡಿ
ಹ್ಮ್
ಮತ್ತೆ ಐದ್ ಗಂಟೆಗೆ ಎದ್ದೇಳೋದ್ರಿಂದ ಒಳ್ಳೆ ವಾತಾವರಣದ ಗಾಳಿ ಬಂದಿರುತ್ತಾ ಯಾವ ವೆಹಿಕಲ್ದು ಪ್ರಾಬ್ಲಮ್ಸ್ ಇರಲ್ಲ
ಹೌದು ಗಾಳಿ ವಾತಾವರಣ ಈ ಗಾಡಿಗಳು ಜಾಸ್ತಿ ಓಡಾಡಲ್ಲ ಹಳ್ಳಿಗಳಲ್ಲಿ ಕ್ಯೂರ್ ಆಗಿರಂತ ಗಾಳಿ ಸಿಗುತ್ತೆ ಒಳ್ಳೆ ಗಾಳಿ ತಗೊಬೇಕು ಮಣ್ಣಲ್ಲಿ ಓಡಾಡ್ಬೇಕು ನಮ್ಮ್ ಆರೋಗ್ಯನ ನಾವ್ ಚೆನ್ನಾಗಿ ಕೊಬೇಕು ಅನ್ನೋ ಮೈಂಡೇ ಇಲ್ಲ ಮೇಡಮ್ ಜನ್ಗಳಿಗೆ
ಎಲ್ಲ ದುಡ್ಡಿಂದ ಓಡಿ ಓಡಿ ಅವ್ರ ಆರೋಗ್ಯ ಅವರೇ ಕೆಡಸ್ಕೊತ ಇದಾರೆ ಪ್ರಪಂಚ ಹೇಳ್ಬೇಕಂದ್ರೆ ದುಡ್ಡನ ಮೇಲೆ ನಿಂತಿರೋದು ಇಲ್ಲ ಅಂತ ಹೇಳಲ್ಲ ಬದುಕಕ್ ದುಡ್ ಬೇಕು ಬಟ್ ದುಡ್ಡೇ ಜೀವನ ಆಗ್ಬಾರ್ದು ಅನ್ನೋದ ಒಂದ ನಿಮ್
ಹ
ಹಲೋ ಹಲೋ ಮೇಡಮ್ ಹಲೋ